ಸಾರ್ ನಮಸ್ಕಾರಕಾರ
ಹಾ ಮಣ ನಮಸ್ಕಾರ ಮಣೋ
ಸರ್ ನಮಸ್ಕಾರ ಆರಾಮ್ದೀರಾ
ಹ ನ
ಒಮ್ಮ
ಮೇಡ್ ಆರಾಮ ಅದ್ರ ಮೇಡಮ್
ಹಾ ಆರಾಮ ಹೆಂಗ ಕನೆಕ್ಟ್ ಆಗ ಮುಗಿಸ ಕೊಂಬಿಡಿ ಸರ್ ಊಟ ಊಟದ ಬಗ್ಗೆ ಊಟ ಮಾಡ್ಬೇಕು ಸರ್ ನಿಮ್ದು ಸರ್
ಹೌದಾ ನಮ್ದ ಜಾಸ್ತಿ ಆಯ್ತ್ ಮೇಡಮ್
ಆಯ್ತಾ ಸರ್ ಇನ್ನುೂ ಮಾಡ್ಬೇಕಾ
ಇಲ್ಲ ಇಲ್ಲ ಆದ್ ಮನ್ಸ ಆ್ ಎಷ್ಟು ಮಾಡ್ತಾರ ಮ ಒಂದ್ ಅಪ್ಪತ್ತ ಅಷ್ಟು ಒಂದ
ಸಾರ್ ಎಲ್ಲರೂ ಬದುಕಕ್ಕೆ ಒಂದೊಂದ್ ಒಪ್ಪತ್ತ ಸಾರ್ ಊಟ ಮಾಡೋದು್ಮ
ಈಗ ಒಂದ್ನಕ್ಕೆ ಬಂದು ಮೂರ ಒಪ್ಪತ್ತ ಇರ್ತ್ರಿ ಮೇಡಮ್
ಇಪ್ಪತ್ತಿಗೆ ಎಷ್ಟು ಬೇಕ ಅಷ್ಟೇ ಊಟ ಮಾಡ್ತರ್ತಾನೆ ಮೂರಪ್ಪತ್ತು ತಿಂದು ಒಂದ್ಪ್ಪತ್ತು ಊಟ ಮಾಡಕ್ ಆಗಲ್ವಲ್ಲ ಸರ್ ಮನೇಲಿ ಎಲ್ರೂ ಆಯ್ತ ಸರ್ ಊಟ ಟ
ಇಮ್ಮ ಇಲ್ಲ ಮೇಡಮ್ ಮನೆಗೆ ಹೋೋಗಲ್ಲಿ ಹೊರಗಿದ್ವಿ ಇಲ್ಲಿ ಸ್ವಲ್ ಬೇರೆ ಕಡೆ ಒಂದ್ ಸ್ವಲ್ಪ ಫಕ್ಷನ್ ಇ
ಹೌ ಹೌದ ಸ ಜೀವನದಲ್ಲಿ ಊಟ ಅನ್ನೋದು ಎಷ್ಟು ಇಂಪ ಮುಖ್ಯ ಪ್ರಾಮುಖ ಎಲ ಸ
ಹೌದ ಮೇಡಮ್ ಪ್ರಾಮುಖ್ಯತೆ ಯಾಕಂದ್ರೆ ಊಟ ಇಲ್ಲದು ಮನುಷ್ಯ ಬದುಕಕ್ಗಲ್ವ
ಹಗಲ್ಲ ಸರ
ಹ ಒಂದೊಪ್ಪತ್ತು ಎರಡು ಒಪ್ಪತ್ತು ಇಲ್ಲ ಅಂದ್ರೆ ಮೂರಪ್ಪತ್ ಕಂಪಲ್ಸರಿ ಮಾಡ್ಲೇಬೇಕು ಲ್ಲ ಮೇಡ ಹ್ಮ್ ಅದು ಒಂದು ವೇಳೆ ಇಲ್ಲಪ್ಪ ಅಂದ್ರೆ ಒಂದ ದಿನ ಬಿಡ್ಬಹದು ಎರಡ್ ದನ್ ಬಿಬದು ಮೂರರ್ ದಿನ ಬಿಡ ಆಗ
ಹೌದೌದು ಸರ್ ಹ
ಜೀವನನೇ ಈಗ ಆಹಾರದ ಮೇಲೆ ನಾವು ಬದುಕಿರ್ತವಿ
ಅಲ್ಲ ನಾವ್ ನಾವ್ ದುಡಿತಾ ಇರೋದು ಮಾಡ್ತಾ ಇರೋದೆೇ ಹ್ಮ್ ಮಾಡ್ತಾ ಇರೋದೆೇ ಊಟಸ್ಕರ ಅಲ್ಲ ಸರ್ ಆಮೇಲೆ ನಮ್ಮ ದೇಹದಲ್ಲಿ ನಾವು ದಿನ ಏನಾದ ಕಾರ್ಯಗಳು ಮಾಡ್ಬೇಕು ಅಂತಂದ್ರೆ ಶಕ್ತಿ ಬೇಕು ಅಂತಂದ್ರೆ ಊಟ ಅನ್ನೋದು ಬೇಕು ನಮಗೆ
ಬೇಕ್ ಮೇಡಮ್ ಆಹಾರ ಅನ್ನೋದು ಬೇಕ್ ಮೇಡಮ್ ಹೊಟ್ಟೆಗೆ ಆಹಾರ ಸೇವಿಸುದ್ರಿಂದ ನಮ್ಗೆ ದೇಹದಲ್ಲಿ ಶಕ್ತಿ ಬರುತ್ತೆ ಆಮೇಲೆ ಮುಂದಿನ ಕೆಲಸ ಕಾರ್ಯಗಳನ್ನ ತೊಡೋದಕ್ಕೆ ಸ್ವಲ್ಪ ಮನುಷ್ಯನಿಗೆ ಉಲ್ಲಾಸ ಬರುತ್ತೆ ಮೇಡಮ್ ಆ ಇಲ್ಲಾಂದ್ರೆ ಫುಲ್ ಇಲ್ಲದೆಲ್ಲ ವೀಕ್ ಆಗ್ತದೆ ಮೇಡ್ ಮನುಷ್ಯನ್ ಒಂಥರ ನಿತ್ರ್ರಾಣಕ್ ಬಂದಂಗಗ ಇದಾಗತಾರೆ ಅದೇ ಈಗ ಎಕ್ಸಾಂಪಲ್ ನಮ ಬೇಡಮ ತಗೋಳ್ರಿ ಮೇಡಮ್ ಅವರು ಸ್ವಲ್ಪ ಇ ಊಟ ಸರಿ ಮಾಡುದಿಲ್ಲ ಮೇಡ್ ನೀರು ನಿದ್ದೆ ಎಲ್ಲ ಮಾಡ್ ಊಟ ಇಲ್ಲಿದೆ ಅವ್ರನ್ನ ಹ ಮೇಡ್ ಊಟ ಇ ಇಲ್ಲ ಅವ್ರನ್ನ ನೋಡಕೂ ಆಗ್ತಾಲ್ಲ ಮೇಡಮ್ ಇವತ್ತು ನಾ ನೋಡಿ ಮೇಡಮ್ ನ ಮೇಡಮ ಅವ್ರ ಏನೋ ಸ್ವಲ್ಪ ಒಳಗಡೆ ಸ್ವಲ್ಪ ಚಿಂತೆ ಮಾಡ್ತಾರ ಏನೋ ಗೊತ್ತ ಕೆಲವ ನನಕ ಸ್ವಲ್ಪ ಊಟ ಬಿಟ್ಟು
ಹಾ ಸ
ರು ಒಂದ ಸಪನ್ ಟೈಮ್ ಹೆಂಗ ಗ ಒಂದವ್ರು ಇವತ್ ಅವರು ನೋಡಿದ್ರೆ ನ ನಮಗೆ ಇದಯ್ತ ನ ಅದಕ್ಕಂತೇಳಿನೇ
ಜೀವನ ಮೈಂಟೈನ್ ಮಾಡ್ತಾಿ ತ್ತರ ತಮ್ಮ ದೇಹಕ್ಕೆ ಏನ್ ಬೇಕಾದಷ್ಟೆ ಮತ್ತೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಕೆಲವೊಬ್ಬರು ತ ಆಚಾರ ಮಾಡ್ತಾರೆ ಸರ್ ಯಾಕೆ ಅಂದ್ರ ಅವ್ರ ಅವರು ಬಾಡಿಗೆ ತಕ್ಕಂದ ಹ ಅವರು ಅ ಆಗಗ್ಬಿಟ್ಟಿರ್ತಾರೆ ಊಟ ಆದ್ರೂ ಊಟದ ವಿಷಯದಲ್ಲಿ ಆತರ ಮಾಡದ ತಪ್ಪೇ ಆಗತ್ತೆ
ಹ ಮೇಡಮ್ ಮತ್ತೆ
ಹ ಬಿಿಟ್ಟಿತಾರ ಸರ್ ಆರ ಬೆಳವಣಿಗೆ ಹಂಗಿರುತ್ತೆ ಅವ್ರ ಮನಸ್ಥಿತಿ ಹಂಗಿರುತ್ತೆ
ಅಡಿಟ್ ಆದ್ರೂನು ಊಟ ಬಿಡ್ಬಾರ್ದಲ್ಲ ಮನ ಊಟ ಅಂತ ಮಾಡ್ಲೇಬೇಕಲ್ವಾ
ಅಲ್ಲ ಕೆಲವೊಬ್ರು ಮನಸ್ಥಿತಿಅಡಿಟ್ ಆಗ್ ಸೂಕ್ಷ್ಮ ಮನ್ಸ್ಸಿರೋರು ಏನು ಮಾಡಕ್ ಆಗಲ್ಲ ಸರ್ ಕೆಲವೊಬ್ರಂಗ ಅಡಿಟ್ ಆಗ್ಬಿಟ್ಟಿರ್ತಾರೆ ನನಗ್ ಮನ್ ಊಟಕ್ಕಿಂತ ಮನ್ ಮುಖ್ಯ ಅನ್ನೂರುನ್ನು ಕೆಲವೊಬ್ಬ ಮನ್ಸರು ಅಡಿಟ್ ಆಗ್ಬಿಟ್ಟಿರ್ತಾರೇ ಸ ಆದದ್ರ ಜೀವನದಲ್ಲಿ ಬೇಕಾಗೋದು ಫಸ್ಟ್ ಪ್ರಿಫರೆನ್ಸ್ ಸೊ ಊಟನೇ ಇಲ್ಲ ಅನ್ನಂಗಿಲ್ಲ ದೇಹ ಬದುಕ್ಬೇಕಂದ್ರೆ ಊಟ ಬೇಕು ಮನಸ್ಸು ಬದುಕ್ಬೇಕಂತಂದ್ರೆ ಪ್ರೀತಿ ಬೇಕು ಅದು ಪ್ರೀತಿಗೆ ವ್ಯತಿ ಆದಾಗ ಕೆಲವೊಬ್ರು ಸಾರ್ ಬಿಡ್ತಾರಾ ಕೆಲವೊಬ್ಬರು ಜಾಸ್ತಿ ಮಾಡ್ತಾರ ಊಟ
ಅಲ್ಲ ಆಗಂತ ಅಲ್ಲ ಮೇಡಮ್ ಪ್ರೀತಿನೇ ವ್ಯತಾದ ಊಟ ಬಿಡ್ತ ಅಂತಂದ್ರೆ ಬಿಡು ಬಹದು ಆದ್ರೆ ಅದನ್ನೇ ಒಂದು ಜೀವನ ಅಂತೇಳಿ ಪೂರ ಅದನ್ನೇ ಕಡೆಗಣಿಸ್ಬ ಬಿಟ್ರಿ ಅವ್ರು ಬದುಕೋದ ಕಷ್ಟ ಅಲ್ಲ ಮೇಡಮ್
ಅಲ್ಲ ಅದೇ ಜೀವ್ನ ಅದೇ ಇದು ಅಂತ ಲ್ಲ ಸರ್ ಕೆಲಬ್ ಮನಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ ಕೆಲವೊಬ್ರು ಊಟಕ್ಕೆ ಪ್ರಿಪರೆನ್ಸ್ ಕೊಡ್ತಾರೆ ಕೆಲವೊಬ್ರು ಅ ಅವ್ರ ಅವ್ರ್ದ ಬೆಳಿಗ್ಗೆ ಪ್ರಿಫರೆನ್ಸ್ ಕೊಡ್ತಾರೆ ಕೆಲವೊಬ್ರು ಅವರು ತನದಕ್ಕೆ ಅವರು ಅನ್ನೋದು ಯಾಕಂದ್ರೆ ಜೀವನ ಮನುಷ್ಯರು ಅಂತಂದ್ಮೇಲೆ ಬೆಲೆ ಇಂಪಾರ್ಟೆಂಟ್ ಸರ್ ಒಂದ್ ನಾಯಿ ಕೊಡಬೇಲೆನು ಒಬ್ಬ ಮನುಷ್ಯರಿಗೆ ಕೊಡ ಬೆಲೆ
ಅದು ಹೆಂಗ ಆಗತ್ತ ಮನುಷ್ಯರು ಕೊಡ ಬೆಲೆ ಮನುಷ್ಯರು ಕೊಡ್ತಾರೆ ಯಾರಾ ಕೊಡೋ ಮೇಲೆ ಅವ್ರರಿಗೆ ಕೊಡ್ತಾರೆ ಮೇಡ್ದು ಆ ತರ ಈ ತರಂತ ಮಾಡ
ಇಲ್ಲ ಇಲ್ಲ ಸರ್ ಪ್ರಪಂಚದಲ್ಲಿ ಕೆಲವೊಂದ್ ಕಡೆ ಊಟಕ್ಕೆ ಹೋಗ್ತಾರಲ್ಲ ನೋಡಿ ನೀವು ತಮಿಗೆ ಬೇಕಿದ್ದು ಅಂದ್ರೆ ಎಲ್ಲ ವ್ಯಕ್ತಿಗಳು ಅಂತಂದು ಹೇಳಲ್ಲ ನಾನು ತಮಿ ಬೇಕಗ್ದವ್ರಿಗೆ ಕರೆಸ ಬಿಿಟ್ಟ ಬಿಟ್ಟು ಚೇರು ಕೊಟ್ಬಿಟ್ಟು
ಹಾ
ಅವರಿಗೆ ಟ್ರೀಟ್ ಮಾಡೋ ರೀತಿನ ಬೇರಾಗಿರುತ್ತೆ ಅವ್ರಿಗೆ ಉಪಚಾರ ಮಾಡೋ ರೀತಿನೇ ಬೇರಾಗಿರುತ್ತೆ ಅವ್ರರಿಗೆ ಒಳ್ಳೊಳ್ಳೆ ಜ್ಯೂಸ್ ತಂದ ಕೊಡೋದು ಅವ್ರಿಗೆ ಒಳ್ಳೊಳ್ಳದು ಊಟ ತ ಕೊಡೋದಾಗಿರುತ್ತೆ ತಮಗ್ ಅವಶ್ಯಕತೆ ಇಲ್ದವ್ರು ಅಥವಾ ಯಾರೋ ಬಡವರೇ ಇದ್ದಾರ ಅನ್ಕೊಳ್ರಿ ಅಥವಾ ಏನೋ ಅರೋಗ ಬಟ್ಟೆನೇ ಹಾಕ ಕೊಂಡಿದಾರ ಅಂತ ನನ್ಕೊಡ್ರಿ ಅವ್ರಿಗೆ ಉಳಿದಿದ್ದು ಕೊಡೋದು ಲಾಸ್ಟ್ ಪ್ರಫೆನ್ಸ್ ಕೊಡೋದು ಆತರ ಇರುತ್ತೆ ಸರ್ ಕೆಲವೊಬರಿಗೆ ಆತರ ಯಾಕಂದ್ರೆ ಜೀವನ ಇರೋದು
ಉಳ್ದಿದ್ದು ಕೊಡೋದಂತಂದ್ರೆ ಈಗ ನೀ ನೀವು ಹೇಳ್ತಾ ಇರೋದು ಹೆಂಗಂತಂದ್ರೆ ಈಗ ಮೊದ್ಲು ಈಗ ಯಾರ ಅದು ಎಲ್ಲ ಕೊಟ್ಕೊಂತ ಬರ್ತಾರೆ ಮೇಡಮ್ ಆ ಅಟ್ ಲೀಸ್ಟ್ ಇದ್ದಾದ್ರಲ್ಲ ಅವ್ರು ಎಲ್ಲರಿ ಸರಿ ಮಾಡ್ತಾರೆ ಮೇಡ್ ಉಳಿದಿದ್ದು ಅಂದ ಹೆಂಗ ಕೊಡ್ತಾರೆ ಮೇಡಮ್
ಅಂದ್ರೆ ಎಲ್ರುೂ ಹಂಗ ಇರಲ್ಲಲ್ಲ ಸರ್ ಕೆಲವೊಬ್ರು ಹಚ್ಕೊಂಡೋರು ಆ ರೀತಿ ಮಾಡ್ಬಿಟ್ಟಿದಾರಾ ಅಂತಂದ್ರೆ ಅದು ಕೆಲವೊಬ್ರಿಗೆ ಮನಸ್ಸಿಗೆ ನೋವು ಆಗುತ್ತೆ ಸರ್ ಬಟ್ ನೋವಿಕ್ ತಕಂಗ ಅವ್ರರು ಜೀವನನುೂ ಅಡಿಕ್ಟ್ ಆಗ್ತಾರೋ ಯಾರ್ು ನೋವು ಪಟ್ಟಿರ್ತಾರಲ್ಲ ಆಹಾರದಲ್ಲ ಆಾಗಲಿ ಿನಲ್ಲ ಆಗ್ಲಿ ಮನ್ಸ ಲ್ಲ ಆ್ಲಿ ಜೀವನದಲ್ಲಾಗಲಿ ಅವ್ರು ಎಲ್ಲಾ ತರದ್ದು ಸುಧಾರ್ಸ್ಕೊಂಡ್ ಹಗಷ್ಟು ಶಕ್ತ ಮತ್ತವ್ರಿಗೆ ಬಂದ್ಬಿಟ್ಟಿರುತ್ತೆ ಹ ಕಳ್ಕೊಂಡ್ರೇನು ಇದ್ರೆೇನು ಬಿಟ್ರೇಏನು ಅಂದಂಗಗೆ ಆ್ಬಿಟ್ಟಿರ್ತಾರೆ ಏ ಬಟ್ ಏನಂದ್ರೆ ಅವ್ರಿಗೆ ಇನ್ನೊಬ್್ರ ಜೀವನ ಜೀವನೇ ಇಂಪಾರ್ಟೆಂಟ್ ಆಗಿರುತ್ತ ಅಷ್ಟೆ ಇನ್ನೊಬ್ರು ಬಟ್ಟೆ ತುಂಬಿದ್ರೆ ಇನ್ನೊಬ್ಬರು ಖುಷಿಿಯಾಗಿದ್ರೆ ಅವರು ಖುಷಿ ಪಡ್ತಾರೆ
ಹೌದಾ ಮೇಡಮ್ ಅಂದ್ರೆ ಹಂಗ್ ಹಂಗು ಇರುತ್ತೆ ಮೇಡಮ್ ಅವರು ಇದ್ರಲ್ಲಿ ಊಟ ಇದ್ರಲ್ಲಿ ಊಟ ಮಾಡದ್ರಲ್ಲಿ
ತಾವು ತಿನ್ನೋದಕಿಂತ ತಮ್ಮಿಗೆ ಸಿಗೋ ಮುಷ್ಟಿ ಇದಕ್ಕಿ ಹ ಅದೇ ಮುಷ್ಟಿ ಇನ್ನೊಬ್ರಗ್ ತಿನ್ಸಿದ್ರೆ ಆತ್ಮತೃಪ್ತಿನೇ ಬೇರೆ ಇರುತ್ತೆ ಸರ್
ಹೌದನ್ರಿ ಅಲ್ಲ ತಿನ್ಸ್ಲಿ ಮೇಡಮ್ ಬೇಡನಲ್ಲ ಬಟ್ ಆದ್ರೂ ಇವ್ರರುನ್ನು ಸ್ವಲ್ಪ ಊಟ ಮಾಡಿದ್ರೆ ಚೆನ್ನಾಗಲ್ಲ ಯಾಕಂದ್ರೆ ತಾವು ಮುಂದಿನ ಜೀವನ ನೋಡ್ಬ ಹಬೇಕಾದ್ರರು ಮಕ್ಕಳು ಮಣ ಮಕ್ಳು ನಾವು ಮುಂದಿನ ಜೀವನ ನೋಡಬೇಕ ಅಂದ್ರೆ ಸ್ವಲ್ಪ ಊಟ ಮಾಡಿದೀನಿ ಅಲ್ರಿ ಬರ್ಬೇಕಾಗದ
ಸರ್ ಜೀವನ ಅನ್ನೋದು ತಾನಾಗಿನೇ ಎಲ್ಲಾ ಕಲಿಯುತ್ತೆ ತಾನಾಗಿಿನೇ ಎಲ್ಲ ಎಷ್ಟೇ ನೋವು ಇರ್ಲಿ ಏನೇ ಇರ್ಲಿ ತಾನಾಗಿ ಇ ಆಟೋಮೆಟಿಕಲಿ ಎಲ್ಲ ಅಡಿ ಆಗ್ತಾ ಹೋಗ್ಬಿಡುತ್ತೆ ಹಂಗೆ ಅವರುನು ಕೆಲವೊಂದ್ ಸ್ವಲ್ಪ ಅಡಿಟ್ ಆಗ್ಬಿಡ್ತಾರೆ ಸರ್ ಎಷ್ಟು ದಿನವ ಕೊಡ್ತಾರಾ ನೋ ಮತ್ತೆ ಒಂದು ಗಾಯ ಅನ್ನೋದು ಎಷ್ಟು ದಿನ ಇರುತ್ತೆ ಅದು ಮಾಯ ತ ಮಾತಲ್ಲ ಮಾರ್ಚ್ಕೋಬೇಕಾಗುತ್ತೆ ಅನಿವಾರ್ಯ ಅದು ಆದ್ಮೇಲೆ ಕಲೆ ನೋಡಿ ಮಾತ್ರ ನೋವು ಪಡ್ಬೇಕಾಗತ್ತೆ ಜೂನಪು ಹ್ಮ ದೇವರು ಬಡತನೇ ಕೊಡ್ಲಿ ಸರಿತಾನನ ಕೊಳ್ಳಿ ಬಡತನ ಅನ್ನೋದು ಅದು ಕಾಲಿದ್ದಂಗೆ ಸಿರಿತನ ಅನ್ನೋದು ನೋ ಿದ್ದಂಗೆ ಶಾಶ್ವತ ಅಲ್ಲದು
ಹೌದ
ಲ್ಲ ತಕ್ಕಣಟಿ ಅಂದ್ರೆ ನೀವ್ ಅಂದ್ರಲ್ಲ ಸರ್ ಯಾರೋ ನಿಮ್ಮೂರು ಲ್ಲಿ ಮೇಡಮ್ಸ್ ಇದ್ದಾರೆ ಅವರ್ ಲೈಫ್ ಲ್ಲಿ ಏನೋಬಹುದು ನೀವಂದ ಚಲಂಗ ಕೆಲವೊಬ್ರು ನಿಮ್ಮ್ೂಊರಲ್ಲಿ ಇದ್ದಾರ ಅಂತ ಅವ್ರ ಜೀವನದಲ್ಲಿ ಏನೋ ಕೆಲ ಒಂದ ಎರಡು ವಟ್ಟ ಆಗಿರ್ಬಹುದು
ಹೌದು ನದು
ಅವ್ರಿಗೆ ಕಷ್ಟಗಳು ಅನ್ನೋದು ಇದು ಇದು ಒಂಥರ ನೋವನ್ನು ಗಾಯ ಅನ್ನೋದು ಗಾಯ ಅನ್ನೋದು ಬ ತಲ ಇದ ಇದ್ದಂಗೆ ಇದು ಹಸ್ಪಡ
ಗುರಂದ ಬೇರೆ ಯ ಬರೆ ಹ ಅವಟ ಇದು
ಹ ಮಟ್ಟ ಹ್ಮ ಕ
ಹ
ಹಲೋ
ಹಲೋ
ಹ ಇಲ್ಲ ಇಲ್ಲ ಹೇಳೇ್ರಿ ಮೇಡಮ್
ಇಡ್ಲಿ ಬಿಡಿಿ ಸರ್ ಬಿಸಿ
ಇಲ್ಲ ಇಲ್ಲ ಹೇಳರಿ ಹೇಳಿ ಮೇಡ್ ಹೇಳರಿ ಮೇಡಮ್ ಬಿಜಯಾನ ಇಲ್ಲ ಮೇಡಮ್
ಅದೇ ಊಟ ಮಾಡ್ತಾ ಇದಾರ ಅಂತಂದ ಹೇಳಿದ್ರಿ ಪಾಪ ಊಟದ ಟೈಮ್ ಅಲ್ಲಿ ಡಿಸ್ಟರ್ಬ್ ಮಾಡ್ಬಾರ್ದಲ್ಲ ತೃಪ್ತಿಯಾಗಿ ಊಟ ಮಾಡ್ಬೇಕು
ಇಲ್ಲ ಮೋಡ ಊಟ ಆಯ್ತ ಮೋಣ
ಒಂದು ಅನ್ನ ಸಾರು ಪಿನ್ ಕೈಯಿಂದ ಹಿಡಿದು ತಟ್ಟೆ ನೀಟಾಗಿ ತೊಳೆದು ಮಜ್ಜಿಗೆ ಕುಡಿಯ ತನಕನುೂ ಯಾರು ಡಿಸ್ಟರ್ಬ್ ಮಾಡಬಾರ್ದುಂತೆ ಸರ್ ಊಟಕ್ಕೆ
ಹೌದನ್ ಮೇಡಮ್
ಹಾ ಸರ್
ಅಂದ್ರೆ ನೀವು ಿನ ಮರೊಬ್ಬತ್ ಊಟ ಮಾಡ್ತ್ರ ಮೇಡ್
ಸರ್ ನಾವು ಅದು ಟೈಮ್ ಇದ್ರ ಮ ಎಲ್ಲ ಡಿಪೆಂಡ್ ಆಗಿರುತ್ತೆ ಸ ಕೆಲವೊಂದು ಸಮಯ ಇದ್ರ ಮೇಲೆ
ಹ್ಮ ಸಮಯ ಅಂದ್ರ್ೂ ಊಟ ಮಾಡ್ಲೇಬೇಕಲ್ಲ ಮೇಡ್ ಮತ್ತೆ
ಸಮಯ ಕೆಲವೊಂದು ಮನಸ್ಥಿತಿ ಮೇಲೆ ಕೆಲವೊಂದು ಫ್ಯಾಮಿಲಿ ಇದ್ರ ಮೇಲೆ ಎಲ್ಲಾ ತರದನು ಡಿಪೆಂಡ್ ಆಗಿರುತ್ತೆ ಸರ್ ಹಂಗಂತಂದ ಮೂರಪ್ಪತ್ತು ಊಟ ಬಿಟ್ರೆ ಬದಕಕ್ ಆಗಲ್ಲ ಸರ್ ಅತ್ತಷ್ಟು ಕೆಲವಂದ್ ಟೈಮ್ ಆದಾಗ ಆದಾಗ ಸಿಕ್ಕಕ್ ಸಿಕ್ಕಾಗಿ ಅದು ಅದು ಅಡಿಟ್ ಆಗ್ಬಿಟ್ಟಿ ಚನ್ನ ಮೊದಲಿಂದ. ಅದು ಯಾವಾಗ. ಕೇಳುತ್ತೆ ಆಕ್ಚುಲಿ ತಪ್ಪು ಸರ್ ಇದು ಊಟದ ಪದ್ಧತಿಯಲ್ಲಿ. ದೇ ದೇಹ ಅನ್ನೋದು ದೇವ್ ಕೊಟ್ಟು. ರ. ನಾವ್ ಅದನ್ನ ಕಾಪಾಡ್ಕೋಬೇಕು. ಆಗಿರದುೂಡ ಮನುಷ. ಎಷ್ಟೋ ಜನ್ಮದ ಮೇಲೆ. ಜನ್ಮ ಪಡ್ಬೇಕ. ಕತಿವಂತೆ. ಅದನ್ ದೇವರು ಯಾವ ರೀತಿ. ನಮಗ್ ದೇಹ ಹೊರಡ ಕೊಟ್ಟಿದ್ದಾನೆ ಅದು ರಿಪೀಟ್ ಆದ ಅವ್ನಿಿಗೆ ಒಪ್ಸೋ ತನಕ ನಾವು ಅದನ್ನ ಕಾಪಾಡ್ಬೇಕಾಗಿದ್ದು ನಮ್ ಕರ್ತವ್ಯ ಈ ಜನ್ಮದಲ್ಲಿ. ಮನುಷ್ಯರ ಜನ್ಮದಲ್ಲಿ ಹ. ಮತ್ತೆ ಅದು ಕೆಲವೊಂದು ಗೊತ್ತು. ಹತ್ತಿದ್ರುನು ದೇಹ ಕೊಟ್ಟಿದ್ದು ದೇವ್ರೆ ಮನ್ಸು ಕೊಟ್ಟ. ದೇವ್ರೆ ಮನ್ಸಲ್. ಕೆಲವೊಂದು. ಇದು ರೀತಿಿನತಿ. ಕೊಟ್ಟಿದ್ದನು ದೇವ್ರೆ. ಅವ್ರ ರೀತಿ ರೀತಿ ಧ ಧಕ್ಕೆ ಆದಾಗ ಅದು. ಒಂದು ಪರಿಸ್ಥಿತಿ ಹೊಡ್ತ. ಕೊಡಲೇಬೇಕಾಗುತ್ತೆ ಸರ್ ಹಾಂ ಸರ್.
ಆಯ್ತ ಆಯ್ತ ಮಡಮ್ ಯಾಕಂದ್ರ ತಾವು ಸ್ವಲ್ಪ ಐ ಎಸ್ಓದ ಅಂತ. ನಮ್ಗೆ ಅನುಭವ ಜಾಸ್ತಿ ಇರ್ತ್ರಿ ನಾವ್ ಎಲ್ ಕೆ ಜಿ ಓದ್ದರು. ನಮಗೆ.
ತಸ್ ಮಾತಾಡೋ ತಸ ಮಾತಾಡತ ನ. ಅಪ್ಪ. ಆಯ್ತ ಇ್ರಿ ಸರ್ ಓಕೆ ನೆಕ್ಸ್ಟ್ಾಸ್ಕ್ ಮಾತಾಡ್ತರಾ ಸಾಕ.
ಓಕೆ ಓಕೆ ಮೇಡಮ್ ಮಾಡ್ತ. ಮೇಡ್ ಸರಿ ಮೇಡಮ್ ಮೇಡ್. ಹ್ಮ್ಮ್.